ಹಲೋ ಅಲ್ಲಿ ಒತ್ತಬೇಡ ಹೋಗು ಏನಮ್ಮ ಹಾ ಮಾಡಮ್ಮ ಒತ್ತ ಲೇಟ್ ಆಗೇತಿ.
ಹಂಗೆ ಯಕ್ಕ ಸ್ವಲ್ಪ ಕೆಲ್ಸ ಇತ್ತಾ.
ಹ್ಮ್ ಹ್ಮ ನಿನ್ನೆ ಮಾಡ್. ತಡ್ತಾ ನೀನೇ ಕಟ್ ಮಾಡ್ದಿ ಏನ ಅಲ್ಲಾ.
ಇಲ್ಲ ಅಕ್ಕ ಅದು ನೆಟ್ವರ್ಕ್ ಬ್ಯುಸಿ ಬಂದ್ರೆ ಕಟ್ ಆಗ್ತತೆ. ನಾ ಕಟ್ ಮಾಡಿ ನಾ ಕಟ್ ಮಾಡ್ಲಿಲ್ಲ.
ಹ್ಮ್.
ಇವಾಗಂಗೆ. ಸರಾವತಿ ಮೇಡಮಗ ಮಾಡಿದ್ದೆ ಎರಡ ಸತಿ ಮಾಡಿದ್ದೆ ರಿಸಿವ ವ ಮಾಡ್ಲಿಲ್ಲ ಆ ಎರಡು ವೇಸ್ಟ್ ಆಯ್ತ ಮತ್ತೆ
ಅಯ್ಯ. ನಿಮ್ದಂಗ ಆತ ತಗೋ ಹೊರಗಡೆ ಎಲ್ಲನ ಇದು ನೆಟ್ವರ್ಕ್ ಇದೆಲ್ಲರ ಬರ್ಬೇಕು.
ಎಲ್ಲಕ್ಕ ಮನೆ ಬಿಟ್ಟ ಎಲ್ಲ ಹೋಗ್ತಿಯ.
ಹ್ಮ ಹ.
ಏನ ಮಾಡ್ತಿ ಅಕ್ಕ.
ಏನಿಲ್ಲಮ್ಮ ಇವತ್ತು ಮನೆ ರಜ ಹಾಕಿನಿ.
ಹಾ.
ಹ ಇದ ಕರ್ಜಿ ಕಾಯಿ ಮಾಡನಂತ.
ಹ್ಮ್.
ಕರ್ಜಿಕಾಯಿ ಮಾಡನ್ ಅಂತ ಮನ್ಯಾಗ ಆಯಿಬಿಟ್ಟಿನಿ ಅಮ್ಮ.
ಹಾ ಯಾವಾಗ ಏನ್ ಸ್ಪಷಲ್.
ಏನ್ ಸ್ಪೆಷಲ್ ಇಲ್ಲ ನನ್ ಮಗ ಸೊಸೆ ಕೈ ಬಂದಿದ್ಲಾ ಜಗ್ಗ ಬಂದಿದ್ವತೆ ಕೊಬ್ಬರಿ ಬೆಲ್ಲ ಅವೆೆಲ್ಲಾ.
ಹಾ.
ಕೊಬ್ಬರಿ ಕೊಟ್ಕಳ್ಸ್ಯಾರ ಸುಮ್ ಹುಡುಗರು ಕೇಳ್ತವ ಅದಕ್ಕ ಇವತ್ತ ರಜೆ ಮಾಡೀನಿ ಹೋಗಿಲ್ಲ ಇವತ್ತ ಹರಿಯಕ್ಕ.
ಹ.
ಅದಕ್ಕೆ ಒಂದ್ ಸ್ವಲ್ಪ ಎಲ್ಲಾ ರೆಡಿ ಮಾಡಿ. ಇಟ್ಕೊಂಡ್ ಸ್ವಲ್ಪ ಕರ್ಜಿಕ ಮಾಡಿ ಇಟ್ಕೊಂಡು ಒಂದ್ ಕೆಜಿವಂತ. ಹಾ. ಏನ ಸುಮ್ನೆ ದಿನ ಇರದ ಇರದ ಕೆಲ್ಸ. ಎಲ್ಲ ಹೋಯಿದಿನಿ.
ನಿನ್ನೆ ಹೂವು ಅರ್ತಿದ್ ನೀನೆ ಅಲ್ಲಾ.
ನಿನ್ನೆ ನಾನೇ ಹೂವ್ವ ಅರೇದ. ಎದಕ್ಕ.
ಕೇಳ್ದೆ.
ಹ್ಮ ಇವತ್ತೊಂದಿನ ವಾರದಾಗ ಒಂದೇ ಸಾರಿ ರಜಮ್ಮ.
ಹ್ಮ್.
ಹೊಲ್ಕ ನಾವೇ ರಜೆಕ್ಕೆಂಬದ ಅವ್ರ ಎಲ್ಲಿ ಕೊಡ್ತಾರ ನೀನು ಫೋನ್ ಮಾಡ್ಯಾರ ಒಂಬತ್ ಸರಿ.
ಹ್ಮ್.
ಹ್ಮ್ ನಾವೇ ರಜ್ಯಕ್ಕೆಂಬದ ನಾವೇ ಇರದೆೇ.
ಆರಾಮಿಲ್ಲ ಅಂಬದ ಈ ಬದಕಲ ಮಾಡದ್ ನೋಡ್ ನಾವ್ ಇವತ್ತು ಬರಿ ಅಂ ತೇಳಿದ್ರಾ.
ಹ್ಮ್.
ಫೋನ್ ಮಾಡಿದ್ರ ಬಾ ಅಂತಂದ ಮತ್ತೆ ಇಲ್ಲ ಅತ್ತಿ ಆರಾಮಿಲ್ಲ. ಅಂ ತೇನಿ ಈಗ್ ಬದಕ್ ಮಾಡ್ತ ಮನೆಗ ಇದ್ದ.
ಹ್ಮ. ಮನೇಗಿದ್ರ ಏನೋ ಒಂದ್ ಬದುಕ್ ಮಾಡ
ಏನ್ ಮಾಡ್ಬೇಕ ಮೂಡುಗರು ಶಾಲಿಗಿ ಹೋತವ. ಬಂದ್ ಕೊಡ್ಲೆ ಏನಾರು ಕೇಳ್ತಾವ.
ಹ್ಮ್ ಅಲ್ಲಿ ನಾವ ಏನೆ ಊಟ ಮಾಡ್ತೀವಿ ಅಂದ್ರ ಸಾಯಂಕಾಲ ಬಂದ ಕೂಡ್ಲೆ ಕೇಳ್ತವ.
ಏನಾದ್ರರು ಕೇಳ್ತಿರ್ತಾವ ಎಲ್ಲಾರ ಸ್ನಾಕ್ಸ್ ಅದು ಇದು ತರ್ತಾರಮ್ಮ. ನೀನ್ ಏನ್ ತ್ ಕೊಳ್ಸಕಲ್ಲ ಏನ್ ತರಕಲ್ಲ ಅಂತ.
ನಾನ್ ಅಲ್ಲಿಗೆ ಅಣ್ಣ ಅದ ಇದ ಕಳ್ಸತ್ನಿ ಬಂದ್ ಕೂಡ್ಲೆ ಮತ್ತೆ ತಿನ್ನಕ್ ಬೇಕಂತಾರ.
ಹ್ಮ್.
ಅದ್ರಾಗ ನಮ್ಮ ಮನಿಗಿ ಸ್ವೀಟ್ ಇದ್ ಕರ್ಚಿಕಾಯಿ ಅವುಇವ್ ಅಂದ್ರ ಬಾರಿ ಇಷ್ಟ.
ಹ್ಮ್. ಹ್ಮ್ ಜ್ಯೋತಿ ಜ್ಯೋತಿ ಮಾಡ್ತದ.
ನಾನ್ ಮಾಡಿದ್ದೇನೆ ಸುಮ
ಇಲ್ಲ ನಾನ್ ಮಾಡಿದ್ದೆ ಎ ಇನ್ನೊಂದ್ ಸ್ವಲ್ಪದ ಬಿಟ್ಟು ಮಾಡ್ತನತ್ತ ಅನ್ಲ ಅದಕ್ಕೆ ನಾನು ಮಾಡಕ್ ಹೋಗಿಲ್ಲ ಇವತ್ತು ಆ ಹೊಲ್ಕೋಳ ಇವ ದಿನ ಆಫೀಸ್ನ ಕುಂದಿರ್ತ ಇವತ್ತು ಹೊಲ್ಕ ಕೊಡಗಾಳ
ಹ್ಮ್
ಹ್ಮ್ ಇವತ್ತರ ದಿನರಾಜ್ಯದ್ರೆ ಇವತ್ತಾಕ್ಕೆ ಬಿಜಿ
ಹ್ಮ್
ಹ್ಮ್
ಉಲ್ಟಾ ಇದ್ದಾಳಲಾ
ಹ್ಞೂ ಏನಮ್ಮ ಉಲ್ಟಾ
ಹ್ಮ್ಮ
ಹ್ಮ್
ಮತ್ತ ಮಾಡಕ್ಕ ಹೇಳ್
ಇವತ್ತಂಗ ರ ಏನು ಆಯ್ತಮ್ಮ ಊಟ ಮಾಡಿ ಈಗ ಶೇಂಗಾ ಎಲ್ಲಾ ಸುಲ್ಕೊಂಡು ಹುರ್ಕೊಂಡು ಇಟ್ಟು ನೆನ ಇಟ್ಟು ನ ಕೊಬ್ಬರಿ ತುರಿ ಹಾಕೊಂತನಿ ಎಲ್ಲ ಸೇರಿ ಮಿಕ್ಸ್ ಮಾಡಿ ಮಾಡೋನ ಇಟ್ಟಿ ನೆಕ್ಕಿನಿ ಎಲ್ಲ ಕೆಲಸ ಆಯ್ತು ಸ್ನಾನ ಮಾಡೋದು ಮಾಡೋದೇ
ಆತೈಯ್ತಾ
ಹೇಳ್ಬೇಕಮ್ಮ ನೀನೆ ಏನ್ ಮಾಡ್ತಾ ಆಯ್ತ ಎಲ್ಲ ಕೆಲ್ಸ ಕೆಲ್ಸ ಎಲ್ಲ ಆಯತೇನಮ್ಮ ಅಂದೆ
ಕೆಲ್ಸ ಆಯ್ತಕ್ಕ ಇನ್ನ್
ಹ್ಮ್ ಫಿರೋದಿ ಇರದೆ ಎದ್ದಾಗಿಂದ ಮಕ್ಕಂಬವರೆಗೆ
ಹ್ಮ್
ಇಲ್ಲ ಅಂತ ಹೇಳಂಗಿಲ್ಲ ಯಾವ್ದ್ ಒಂದ ಯಾವ್ದಾದ್ರರು ಒಂದಾದ್ರರು ಇರ್ತತಿ
ಇರ್ತತೆ
ಓ್ಯರನ್ ಕೆಲ್ಸ ಕಮ್ ಇರಲ್ಲ
ಇಲ್ಲಕ್ಕ ಎಲ್ಲಾರ್ ಮನೆಗೆ
ಹ್ಮ್ ಈ ಮಳೆ ಒಂದ್ ಸರಿಗಿಲ್ಲ
ಹ್ಮ್ ಅದ್ ಈ ವರ್ಷ ಸರಿ ಬಂದಿಲ್ಲ ಅ ಮ
ನಿನ್ನೆ ನೆ ಒಂದ್ ಸ್ವಲ್ಪ್ ನಾಕ್ ಹನಿ ಉದ್ರಿತ್ತೂ
ಹ್ಮ್
ಅಲ್ಲಿಗೆ ಸ್ಟಾಪ್
ನಮ್ಮೂ ಸೈಡ್ ಅಸಲ್ ಇಲ್ಲ
ಏಯ್ ನಿನ್ನೆ ಸ್ವಲ್ಪ ಅರ್ವಿಲ್ಲ ಮಗೆ ಓ ಬಂತು ತಾಲ ನಿಂತ್ಕೋನ್ ಬಿಡ್ತು ಮಾಡೆ ಎಂಥ ಪರಿ ಇತ್ತು ಮತ್ತೆ ಜಾಸ್ತಿ ಬರ್ತಾನಂಗೆ
ಹ್ಮ್ ಹಂಗೆ ಮಾಡ ಬಿದ್ದಂಗ ಆಗ್ತೈತೆ ಏನ್ ಮಾಡೋ ಬರಂಗಿಲ್ಲ
ಹ್ಞ ನಮ್ಮಿ ಬರ್ತತ್ತ ಬರ್ತತ್ತ ಅಮ್ಮಂಗೆ ಇರ್ತತ್ತೆ
ಹ್ಮ ಎಲ್ಲ ಮಡಗೆ ಮಡಗೆ ಇರ ಬ
ಇರೋರೆಲ್ಲಾ ಬಟ್ಟೆ ಗಿಟ್ ಟ್ಟೆ ಎಲ್ಲಾ ಹೊರಗ್ ಒಂದು ಬಿಡಂಗಿಲ್ಲ ಎಲ್ಲ ತಂದ್ ಇಟ್ಕೊಂಡ್ಮೇಲ ಆತ್ ಮತ್ ಇದಂಗ ಬಯಲ ಆತ್ತತ್ ತೆ ಸುಮ್ ನಮೀಗ ಒಂತರ ವಾಪ್ ಕ್ಕ ಮಾಡ್ದಂಗ ಕೆಲಸ ಮಾಡ್ದಂಗ ಇಟ್ಟಂಗ ಆತತ್ತೆ ವಾರ್ಡ್ ಹಿಂಗೆ ಬಂದ್ಬಿಡತತ್ತೆ ಏನೋ ಅನ್ನಂಗ.
ಅದಕ್ಕ ಹೊಟ್ಟೆ ಕಿಚ್ಚ.
ಅದ್ಕೆ ಹೊಟ್ಟೆಕಿಚ್ಚ್ ನಮ್ಮೇಲೆ ನೋಡ್ ಹೆಂಗ ಐ
ಹ್ಮ.
ಅಲ್ಲ ಬಂದ್ರ ಬರ್ಲ್ ಬಿಡಮ್ಮ ಅದೇ ಅದಕ್ಕಾಗಿ ಎಲ್ಲಾರ್ ಜನ ಕಾಯ್ತಾರ.
ಹ್ಮ್ ಹ್ಮ.
ಅಲ್ಲ ಬಂದ್ರನ ಬೇಸಾ ಆತಿತ್ತ ಮಳೆ ಇಲ್ಲ ಇಲ್ಲ ಈ ವರ್ಷ.
ಹ್ಮ್ ಕಡಿಮೆ ಇರಬೇಕ.
ಹ್ಮ.
ಇಸತಿಗಾಗ್ಲೇ ಅರ್ಧ ಬೇಳೆ ತಗೊಂತಿದ್ರು.
ಅರ್ಧ ಬೆಳೆತ್ತಲ್ಲ ಅರ್ಧ ಫಲ ಬರ್ನ್ ಬಿಡ್ತಿದ್ವು.
ಹ್ಮ್.
ಹ್ಮ್. ಆದರ ಕನದ ನೀರಿಲ್ಲ ಅಂತ ಈ ಸರಿ ಸರಿಗಿ
ಹ್ಮ್.
ಕಾಲೆದಾಗ ನೀರ್ ಸಮೇತ ಸರಿಗಲ್ಲಂತರ್.
ಹೂನಕ್ಕ ಡ್ಯಾಮ್ಗಳೆಲ್ಲಾ ಎ ನೀರ್ ಬತ್ತೆಗ್ ಬಿಟ್ಟಾವ್.
ಬತ್ತೆಗ್ ಬಿಟ್ಟಾವ ಮಳೆ ಆದ್ರಲ್ಲ ನೀರ್ ಬರಾಕ ಆಕಡ್ಗೂ ಮಳೆ ಸರಿ ಆಕಡೆ ಆಗಲ್ಲಲ್ಲ ಆಗೆ ಮನೆ ಮಟ ಎಲ್ಲಾ ಮುಳಗೆಬಿಟ್ಟಾವ ಇಲ್ಲ ನೋಡು ಫುಲ್ ಬರಗಲಾ ಆಗೇತಿ ನೀರಿಲ್ದ
ಹಾ.
ಅದ ನಿನ್ನೆ ನೀರ ಎತ್ತ್ಯಾರಮ್ಮ ನಮ್ದ್ರಾಗ ನೀರ ಬಂದವ.
ಹ್ಮ್.
ಅರ್ಧೇ ಕಾಲವೆ ಬಂದಾವ ನೀರ್.
ಈ ಬಸಾಪುರ ಕಾಲವೇಕ್.
ಹ್ಮ.
ಅದು ಆಂಧ್ರದವ್ರಿಗ್ ಬೇಕಂತ ಹೇಳಿ ಬಿಡ್ಸಕೊಂಡಾರಂತ ಆಕಡೆ ಫುಲ್ ನೀರನೇ ಇಲ್ಲಂತ ಪಾಪ
ಹಾ
ಹ್ಮ್
ಏನಕ್ಕ ರೈತರದು ತುಂಬಾ ಕಷ್ಟ.
ಹ್ಮ್ ಹೆಂಗಿದ್ರು ಜೀವನಾ ಕಷ್ಟ ಆಗ್ಬಿಟ್ಟತೆ.
ಇಷ್ಟ ಎಲ್ಲಾ ಕಷ್ಟ ಬಿದ್ ಮಾಡ್
ದ್ರನೆ ಎಲ್ಲಾ ಇನ್ನ ಉಳ್ಕಿದಾರಗೆ ಕೆಲ್ಸ ಹಚ್ಚತಿರಿ ಆದ್ರ ಎಲ್ಲಾರ್ಗ ಆದ್ರೂನು ಆ ರೈತರಿಂದಲ್ಲಾ ಬರದ.
ಹ್ಮ ಅವರ ಚೆನ್ನಾಗ್ ಬೆಳೆ ಬೆಳೆದು ಹೊದ್ರೆ ಬಂದ ತಂದ್ರೆ ಅಲ್ಲ ಇವ್ರಿಗೂನ ಕೆಲ್ಸ
ಹ ಇವ್ರಿಗೆ ಕೆಲಸ ಇರ್ತಾವ ಸಾಲ ಕೊಡ ಸಾಲ ತಂಬೋದು ಉಣಾಕ ತಿನ್ನಾಕ ಕಾಳು ಕಡಿ ಎಲ್ಲಾ ಪ್ರತಿಯೊಂದು ಅವ್ರ ದಿಂದ ಅಲ್ಲ ಬದುಕದು. ಹ್ಮ ಅವರೆ ಇಲ್ಲಂದ್ರ ಇನ್ನ ಎಲ್ಲಿ ಬರ್ತದ ಮುಂದ ಎಲ್ಲ ರೇಟ್ ಆದ್ರ ಆ ಅವು ಏನಾದ್ರ್ ಆತಾವ ಬಂಗಾರ ಅಂಬುದ್ ಗಗನಕೆರೆ ಹೋಗೇತಿ.
ನೋಡಕ ಒಂದೇ ಬರೆ ಎಷ್ಟ ಹೇಳತ.
ಒಂದು ನಲವತ್ತೈತಂತೆ.
ಹ್ಮ್
ಹ್ ಕೊಮ್ಮಂಗಿಲ್ಲ ಬಂಗಾರ ಬಡಿ ಏನ್ ಬ್ಯಾಡ ಸಾಕ ಹೊಟ್ಟಿಗ್ ಊಟ ಸಿಕ್ರ ಸಾಯತ್ ಸಾಕಾಯ್ತ್ ತನ್ನಂಗ ಆತದ.
ಹ ನಂಗ ಆಗತ್ತೆ ಇವಾಗ ನಾಕ್ ತೊಲೆ ಇದ್ದೋರ ಅವ್ರೇ ಸೌಕರ್.
ಸಾವಕಾರ ಅಂತ್ ಕೇಳ್ತಿಯೇ ಎಸ್ ಸೊ ಕೆಲೊಬ್ ಮಂದಿ ಒಂದೊಂದ್ ಮನ್ಯಾಗ ಹತ್ತತ್ತದವೇನ ಮೊದ್ಲದ್ದಲ್ಲೆಲ್ಲ.
ಹ್ಮ್ ಅಕ್ಕ ಮೊದ್ಲೆ ಮಾಡ್ಸಕೊಂಡ್ ಅವ್ರೆ ಬುದ್ಧಿವಂತ್ರ.
ಬುದ್ಧಿವಂತ್ರೆ. ಏನಿಲ್ಲಮ್ಮೊ ಅದ ಐದ್ ಪಟ್ಟ ಇಟ್ರ ಐದ್ ಪಟ್ಟ ಇಡ್ಬಬೇಕ್ ನೋಡ ಅವ್ರ ಒಂದ ಇಟ್ರ ನಾವ್ ಐದ್ ಇಟ್ರ ಬರ್ತದ.
ಹ್ಮ್ ಏನದ್ ರೈತರ ಜೀವನ ಹಿಂಗ ಹ್.
ಏನೈತನ ಈ ವರ್ಸ ನಂಗ ಆಗತ್.
ಲಾಸ್ ಆದ್ರೂ ಬಿಡಕೆಲ್ಲ ನಾ ಲಾಭ ಆದ್ರೂ ಬಿಡಲ್.
ಬಿುಡಾಂಗಿಲ್ಲ ಅಮ್ಮ ಒಟ್ಟೆ ಇಡ್ಬೇಕಂತ ಅವ್ರ ನಂಬಿಕೆ ಒಂದ ಐತಲ್ಲಮ್ಮ ಭೂಮಿ ತಾಯಿದ್.
ಹಾ
ಹ್ಮ್ ಅದ್ರ ಮೇಲೆ ಜೀವನ ಸಾಕ್
ಒಂದಲ ಒಂದಿನ ಬಂದೇ ಬರ್ತೈತೆ.
ಇನ್ನೊಂದಕ್ಕೆಲ್ಲ ಇನ್ನೊಂದ ಕೆಲ್ಲ ಎನ್ ಮಾಡ್ ಅನ್ನಂಗಿಲ್ ಅದ್ರಗ.
ಹ್ಮ್ ಹ್ಮ ಹುಡುಗುರೆಲ್ಲ.
ಹುಡುಗುರು ಅದರಮ್ಮ ಒಬ್ಬಕಂದ ಊರ್ಗ ಹೋಗ್ ಅಲ್ಲೆ ಬುಟ್ ಬಂದೀನಿ.
ಹ್ಮ
ನಿನ್ನ ಹಂಗೆ ಹೋಗ್ಯಾಳ ಅವ್ರ ಕಕ್ಕ ನಿಂದೆ. ಹಾಂ ಆರ್ನೆ ಕ್ಲಾಸ್. ಇನ್ನೊಬ್ರ ಇ ಐದು ಒಬ್ಬಕಿ ಮು ಇನ್ನೊಬ್ಬತ್ ಎರಡ ಇಲ್ಲೇ ಇದರ ನನ್ ತಕ್. ಆ ಹೋಗೋದಲ್ಲ ಹಾ.
ಮೂವರ ಅಂದೆ.
ಮೂವರವ್
ಇನ್ನೇನ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ
ಮಾಡ್ಕ್ಯಾನಿನ್ ನಿನ್ ಐತಲ್ ಮಾಡ್ಕೊಂಡ್ರ ಇನ ಮಾಡ್ಬೇಕ ಅಂಬದ್ ಐತಲ್ಲಮ್ಮ.
ಹ್ ಹ್ಮ್ ಕಾಲೇಜಿಗ್ ಟೀಚಿಂಗ್ ಹೋದ್ರ ಚೆನ್ನಾಗಿರುತ್ತ ನೋಡಮ್ ನೀ
ಕಾಲೇಜ್ಗೆ ಅಂತಾರಮ್ಮ ನಮ್ಮಯಪ ಬ್ಯಾಡ ಅಂತಾರ್ ಇವಾಗ ಅವಾಗ ನಂಗ ಹುಡುಗುರ್ ಇಲ್ಲ. ಹೌದಲ್ಲ ಹಾಂ.
ಎದಕ.
ಬ್ಯಾಡ ಸುಮ್ನೆ ವರ್ಷ್ಟ ಯಾವ ಅವಾಗಿನಂಗ ಸ್ಟುಡೆಂಟ್ಗೋಳು ಇಲ್ಲ ಅಂತಾನ.
ಹ್ಮ್
ಯಾ ಯಾಕ ರೆಸ್ಪಾನ್ಸ್ ಕೊಡದಲ್ಲಮ್ಮ ಇವಾಗಿನ ಹುಡುಗುರು.
ಹ್ಮ್
ಇಲ್ಲೆ ಹೈ ಸ್ಕೂಲ್ ಪ್ರೈಮರಿ ಸ್ಕೂಲ್ ಅನ ಬೇಸ್ ಬೆಲೆ ಇರ್ತತ್ತ ಹುಡುಗುರ್ತಕ್ಕ. ದೊಡ್ಡೋರು ಆದಂಗೆಲ್ಲ ಕೊಂಬ್ ಬಂದ್ಬಿಡ್ತಾವ.
ಹ
ಅದಕ್ಕೆ ನಮ್ಮ ಬ್ಯಾಡೆ ಬ್ಯಾಡ ನೀನ್ ಅಲ್ ಎಷ್ಟ್ ಕೊಡ್ತನ ಅಂದ್ರ ಇಲ್ಲೇ ಹೋಗ. ತ ಹೇ ಲೇ ಸಾಕ್ಷಿ ಸ ನಿವ ಏನ ಬ ನೀ ಬಾ ಓಡ್ಬ ಓಡ್ಬ ಓಡ್ಬ.
ಊಟ ಮಾಡ್ದೇನಪ್ಪ.
ಏನಮ್ಮಾ ಊಟ. ಊಟ ಆಯ್ತಮ್ಮ ಅನ್ನ ಸಾರು ಮಾಡಿದ್ದೆ. ಇದೆಲ್ಲಾ ಬುದಕ ಅಚೀಣಿನೆಲ್ಲಾ ಲೈಟ್ ಮಾಡೀನಿ ಮಧ್ಯಾಹ್ನ ರೊಟ್ಟಿ ಮಾಡಣ. ಬಂದ್ಯಾ ಹ್ಞೂ ಬೆಳಿಗ್ಗೆ ಎದೇಳಕ್ಕೆ ಲೇಟ್ ಆಗಿಬಿಡ್ತ್ ಇವತ್ತು ಸುಮ್ಮನೆ ಏಳು ಗಂಟೆ ತಕ ಮಕ್ಕೊಂಬಿಟ್ಟೀವಿ.
ಸಂಡೆ ಸ್ಪೆಷಲ್ ಅಂತ.
ಸ್ಪೆಷಲ್ ಹ ದಿನ ಐದು ಗಂಟೆಗೆ ಎದ್ ಬಿಡ್ತಿದ್ವ್ಯಾ. ಐದು ಗಂಟೆಗೆದ್ದ್ ಹೂವ ಮಾರ್ಕೆಂಬಂದ್ ಬಿಡ್ತೆ ಹೂವು ಮಾರ್ಕೆಂಡು ಕೆ ಕೆಲ್ಸ ಅಡ್ಗೆ ಮಾಡ್ಕೆಂಡು. ಅಕ ರೆಡಿಮಾಡಿ ಸಾಲಿಕಳಿಸಿ ಒರ್ಯಾಕೋಗ್ಬಿಡ್ತಿದ್ದೆ.
ಹ್ಮ್
ಬಾಮ
ಅಕ್ಕ ನಾ ಮಾಡ್ಲೇನ್ ಅಕ್ಕ.
ತಡಿ ಆಯ್ತೆನ್ ನೋಡ್ತ್ನಿ.
ಆಗೆತ.
ಹಾ ಅಮಿ ಕಟ್ ಮಾಡ್ತಿಂತಡಿ ನಾನೇ.